ಹಾ ಅಲೋ ಯಬ್ಬುಲಿ ಏನ್ ಮಾಡಕತ್ಯ ಸುದೀಪಾ ಕಿತ್ತ ಬಾಳ ಉತ್ಸಾಹನ ಬಾಳ ಹ್ಮ್ ಎಲ್ಲಿದ್ದಪ್ಪಾ ಹಊರಾಕಿದ್ದೇನೆ
ಹ ಆಣ ಊರಗಿನ್ನೋಡ
ಹಾ ಊರಾಗ ಎಲ್ಲ ಎಲ್ಲಾರ ಆರಾಮ್ ಆರಾಮ್ ಮಲ್ಲ ಪ ಇ ನ ಲಾವನ್ ಆರಾಮಾನ ಇಲ್ಲ
ಹಾ ಮಲ್ಲಪ್ಪ ಏನ್ ಕಡಿಮೆ ಅತ ಮಲ್ಲಪ್ಪ ಆರಾಮೇನ
ಹ್ಮ್ ಹ್ಮ್
ಎಲ್ಲ ಸಾಲ ಏನೋಡು
ಹಾ ಊಟ ಗೀಟ ಮಾಡಿದ್ದಿಲ್ಲ
ಹಾ ಮಾಡಿನಿ
ಹ ಇಲ್ಲ ಎಲ್ಲ ನಮ್ಮ್ ಹುಡುಗರು ಬಾಳ ಅಡಗರ್ತವು ಏನೇನ ಬರ ಹುಡುಗಿಯರ್ ಕೂಡ ಮಾತಾಡಗತ್ತೆ ಇಲ್ಲಿ ಏನ ರಕ್ತ ಮಕಗಗಳತಾರಂತಾರ್ರೀ
ಹ್ಮ
ಹ್ಮ್ ಏನ್ ಮಲ್ಲಪ್ಪ ಏನ್ ಮಾಡಾಕತ್ತಾನ
ಮಲ್ಲಪ್ಪ ರೊಕ್ಕ ಸಾಲದಂಗ ಕೊಡಗತ್ತನ್ ಬಡ್ಡಿ
ಬಡ್ಡಿ ತಿಂತ ನಾನು ಹೆಂಗ ಕೊಡ್ತಾನ ಮಲ್ಲಪ್ಪ ಅವ
ಐವತ್ ಸಾವಿರ ತಗೊಂಡ್ರಿ ಎರಡವರಿ ಬಡ್ಡಿ ಮೂರ್ ಬಡ್ಡಿ
ಹ್ಮ್
ಹಾ ಒಂದಂದು ಲಕ್ಷ ತಗಳ್ರೆ ಏರಳುರು ಬಡ್ಡಿ
ಹ್ಮ್ ಎರಡು ಎರಡ್ರಂಗ ಹೆಂಗ ಆತದ ಬಡ್ಡಿ ಒಂದ್ ಏನ್ ತಿಂಗಳಿಗೆ ತಗೋಂತಾನ ಏನ ವರ್ತಿ ತಗೋತನ ರೋಕ್ಕ
ಅದು ನಾವು ತಗೊಂಡಾಗಿರತ್ತ ತಿಂಗಳಿಗೆ ಅಂದ್ರೆ ತಿಂಗಳಿಗೆ ವರ್ಷ ಅಂದ್ರೆ
ಹ್ಮ್ ಹ್ಮ್ ಯಾವಾಗ ಚಲೋ ಯಾವಾಗ ಚಲೋ ವರ್ಷ ಪಗ ಚಲ ನ ತಿಂಗಳ ತೋವಾ ಚಲ
ಅಕ್ಕ ಜಲ್ದಿ ಬರ್ತಪ ಬಂದಾಗ ಕೊಡ್ತನ ಅಂದ್ರ ತಿಂಗಳಗ್ ತೊಗೋ ಚೋಲ
ಹ್ಮ್
ಇಲ್ಲಪ್ಪಾ ನಾ ರೊಕ್ಕ ಲೇಟ್ ಆಗಿ ಬರ್ತಾವ ಒಂದ್ರ್ಸ ಆಗ್ತದ ಅಂತ ಹೇಳಿದ್ರ ವರ್ಷ ವರ್ಷ ತಗೋ ಚಲೋ
ಅದಾ ಮನೆ ಮನಿ ಕಟ್ಟಕತಿರಿ ಅಲ್ಲ ಅದ್ ಹೆಂಗ ಮನಿ ಮುಗಿತಾ ಏನಿಲ್ಲಾ ಇನ
ಎಲ್ಲ ಏ ಯಾವಾಗ ನಸ್ ನ್ದ
ಲಾಸ್ ನಡದದ ಎಷ್ಟ ಖರ್ಚ ಆಯ್ತು
ಹ ಬಂದು ಅನ್ನದ ಈಗ ನಾಕ ರೂಮಿ ಒಂದ್ ಸ್ವಲ್ಪ ಅಂದ್ರ ಮೂವತ್ತೆರಡು ಅನ್ ಬಂದ ಲಕ್ಷ
ಮೂವತ್ರ್ಡ್ ಲಕ್ಷ ಅಂದ್ರ ಈಗೇನ್ವು ಚಾಲಾಗಿಲ್ಲ ಮಾಡ್ರಿ ಏನು ಎಷ್ಟ ಮನವಿೇ ದುಡದ್ವಾ ಎಲ್ಲಾ ಹೊರಕ್ಕ
ಒಂದು ಇಪ್ಪತ್ ಇಪ್ಪತ್ತೈದು್ ಆವಣ್ಣ ಮನವು
ಹ್ಮ್ ಅಂದ್ರೆ ನೀವು ಚಲೋನ್ ತಡಿದ್ರಪ್ಪಾ ಹಂಗ ಹೆಂಗ್ ಮಾಡಿ ಅವಳ ಮಾಡ್ಕೊಂಡ್ರಿ ಇವಲ ಮಾಡ್ಕೊಂಡ ಕೊಂದ್ರ
ಹ ನಾ ನೋ ಹಾ ನೋ ಒಂದ್ ಎಂಟತ್ತು ಲಕ್ಷ ಆಯ್ತದ ಮುಡಿಸಿದ್ರ ಆಯ್ತತ್
ಸಾಲ ಒಂದ್ ಇದೊಂದ್ ವರ್ಷ ಆಯ್ತು ಮುಗಿತ ತಗಂದ ಅ ಅದ ಬ್ಯಾಗಿನ್ ಪಟ್ಟಿ ಇಪ್ಪತ್ತ ಎಕರೆ ಮಾಡಕೈತಲ್ಲ
ಹ್ಮ್ ಅಣ್ಣ
ಹಾ ಆಯ್ತು ಅದ್ರಾಗೆ ಮುಟ್ಟಿ ಬಿಿಡ್ತದ ಸಾಲನೆೇ
ಹ್ಮ್
ಹ್ಮ್ ಮತ್ತೆ ಏನ್
ನಿಮ್ದೆಂಗ ಅವಣ ಬಲಗಳು
ಹ್ಮ್ ನಮ್ದು ಇಲ್ಲಪ್ಪಾ ನಾನು ಈ ಸಾರಿ ಹೊಲ ಹಾಕಿ ಬಿಿಟ್ಟನಿ ಒಂದ ಒಂದ್ ಎಷ್ಟು ಎರಡ್ ಲಕ್ಷ ಬಂದದ ನಕ ಎತ್ರರೆ ನಾಕೆಕರೆಐತ ಅಲ್ಲ ಆಕಬುಟ್ಟೆ ನಾನು ಯ ಬಡ್ಸ್ರಪಾ ಬರ ಸ್ವಲ್ಪ ಅದಾ ನಾಕು ಎಕರೆ ಏನ್ ಸಿಗಲ್ಲಗ ಅದ ಅದ್ರಾಗ
ಲೇಜಿಗೆ ಆಗ್ಬಿಟ್ಟ್ಯಾ
ಒಂದೊಂದ್ ಸ ಮಳೆ ಜಕ್ಕೆ ಬರ್ತದ ಒಂದೊಂದ್ ಸಾರಿ ಬರ ಎಲ್ಲ ಈಗ್ ನೋಡಪಾ ದ ದ್ವಾಮಿ ಹುಳ ಜಗ್ಗೆ ಆಗಿಬಿಟ್ಟವ ಈ ಸಾರಿ ಈ ವರ್ಷ ಏನಂದ್ರ ಒಂದ್ ಐವತ್ತು ರೂಪಾಯಿ ನಾನೇ ಕೈಲಿ ಹಾಕಿ ಬಿಟ್ಟ ನೀ ಅದ ಹುಲ ಮಾಡಕೆ ಚೆನ್ನ ಹೌದು
ಇನ್ನ ಮನಿ ಹೊಲ ಆದ ನಡಿತಣ ಅದು ಮನಿ ಹೊಲದ ನಡತದ ಮಂದಿ ಹೊಲ ಇದ್ರೆ ಏನ್ ಮಾಡ್ಬೇಕು
ಮತ್ತ ಅದು ಲೀಜ ಕೊಟ್ಟು ಮತ್ತತ್ ನನ್ ಕೈಲಸಿಂದ ಹಾಕಿ ಎಲ್ಲಾ ಹಐರಾಣ ಇತ್ತು ಇನ್ನ ಅದಿಕ್ಕೆಲ್ಲಿ ಸಾರಿ ಬೆಂಗ್ಳೂರ್ ಹೋಗ್ಬೇಕಂತ ಮಾಡಿನಿ ಅಲ್ಲಿ ನಮ್ಮ್ ಮಾವನ ನಮ್ಮ ಮಾವ ಅನ ಒಂದು ಕೊಡ್ತನಂದ್ರ ಒಂದ ಇಪ್ಪತ್ತೈದು ಸಾವರ ರೂಪಾಯಿ ಜಾಯಿನ್ ಕೆಲ್ಸ ಹಾ
ಹ್ಮ ಹಾ ಹಣ ಎಲ್ಲ ಫ್ಯಾಮಿಲಿ ಕ್ರಕ್ ಣ
ಏ ಫ್ಯಾಮಿಲಿ ಕರ್ಕೊಂಡ್ ಹೋಗ್ಬೇಕು ಲಗ್ನ ಆಗ್ಯದ್ ಈಗೆಲ್ಲಾ ಲಗ್ನ ಇನ್ನ ಸಣ್ಣ ಸಣ್ಣ ಮಕ್ಳಾವ ಮತ್ತ ಅವ್ರ ಹೆಂಗ ಯಾರ್ ನೋಡ್ಕಾರ ಯಾರ ನೋಡ್ಕ್ಯಾರಾರಲ್ಲಿ ಮತ್ ಬಿಟ್ಟು ಹದ್ರ ಹೆಂಗ ಸಣ್ಣ ಸಣ್ಣ ಹುಡುಗರಾವ
ಹೌದೌದೌದು ಶಾಲಗಾಕಿರಲ್ಲಣ-
ಅಲ್ಲಿಗ ಓತ್ನಿ ಸಾರಿ ಒಯ್ಯ ಒಬಕಿ ಯಾರ್ನೇ ಕ್ಲಾಸ್ ಇದ್ದಳ ಇನ್ನೊಬ್ಬವ ಒಂಬತ್ತನೇ ಕಾಲ್ಸ್ವನ ಅವ್ರ ಇಬ್ಬರಿಗೆ ಅಲ್ಲೇ ಟಿ ಸಿ ಒಂಬತ್ತನೇ ಕ್ಲಾಸ್ ವನಿ ಇಲ್ಲೇ ಬಿಡತ್ನಿ ಯಾಕಂದ್ರ ಮತ್ ಮುಂದಿನ ವರ್ಷ ಟ್ಯಾಂತ ಮತ್ ಹ್ಮ ಅಲೆನ ಓದೋದ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತ ಸುಮ್ ಇಲ್ಲೇ ಇರ್ಲಿ ಅವ್ರ ಆಯಿ ಬಲ್ ಇರ್ತಾರ
ಹಾ ಹೌದದ ಬರ ಬರಿ ಅದ
ಹೌದು ನಗ ಕತ್ತಪ್ಪಾ ನಗ ನೀನು ಮತ್ ನಮಗ ಚಲೋ ಆಡಲ್ಲ
ಹ ಇಲ್ಲೂ ಅಣ್ಣ
ಹ್ಮ್ ಅದಪ್ಪಾ ಏನ್ ಮಾಡಕ್ ಆಗಲ್ಲ ಜಗ್ಗೆ ಕಷ್ಟ ಆದದದಾಗ ಮತ್ ಸಾಲಾಗಿಲ್ಲ ಆಯ್ತಂದ್ರ ಇನ್ನ ಈಗೆ ಸ್ವಲ್ಪ ಅದ ಈಗ ಮಟ್ಟತ ಮುಟ್ರನ ಚಲ ಆಗ್ತದಲ್ಲಾಂದ್ರೆ ಬಡ್ಡಿ ಗ ಏರಿ ಐದ್ ಲಕ್ಷ ಕಟ್ಲಿ ಮತ್ ಯಾರ ದುಡಿಬೇಕಕ
ಹೌದಣಾ ದೊಡ್ಡವ್ರಗ ಆ ಮಾತಾ ಹೇಳೋದದಿಲ್ಲ ಬಡವನಾಗಿಟ್ಟ ಇದಲ್ಲ ಬಡವನಾಗಿ ಸಾಯದೆ ಇದಂತ ಹಾಂ
ಹೌದೌದು ಅದೇ ಹೇಳಕದನಲ್ಲ ಮತ್ತ ದುಡೇದ ಅದಾಗಲ್ಲ
ಏನ್ ವಯಸ್ಸಾಗ ಅಂತ ಹೋಳ ನೀನ್ ಏನ್ ದುಡೋದ ಆಗಲ್ಲ ಅಂತ
ಅಲ್ಲವಾ ಮುಂದೆ ದುಡ್ಯದಾಗಲ್ಲ ಮತ್ತ್ ಮ ಈಗ ಸುಮ್ ಸಾಲ ಕಟ್ಟಿ ಆಯ್ತು ಮುಂದ ಮಕ್ಕ ಮತ್ ಮಕ್ಕಳ ಲಗ್ನಕ್ಕ ಜಮಾಿಸಬೇಕು ಮತ್ತತ್ ದುಡ ಈಗ ದುಡ್ಲಿಲ್ಲ ಈಗ ದುಡ್ಲಿಲ್ಲ ಅಂದ್ರ ಮತ್ ಮುಂದ ಈ ಕಡೆ ಸಾಲ ಕಟ್ಟದನ ಆಗಲ್ಲ ಕಡೆ ಹುಡುಗುರಗಿ ಲಗ್ನ ಕನ್ನ ಮಾಡದನ್ನ ಆಗಲ್ಲ ಮತ್ತ ಈಗ ಸುಮ್ ಸಾಲ ಕಟ್ಕೊಂಡ ಒಂದ್ ಐದ ಆರ ಲಕ್ಷ ದುಡ್ಕ ದುಡ್ಕೊಂಡ ಕುಂತು ಅಕ್ಕಿಗ್ ಒಬ್ಬಕ್ ಲಗ್ಗಣ ಮಾಡಿ ಕಟ್ಟ ಕಳಸ್ಬೇಕ್
ಹಾ
ಹ್ಮ್ ಏನ್ ಮಾಡ್ತಿ ಈಗ ಏನ ಬಂಗಾರ ಸ್ವಲ್ಪ ತುಟ್ಟ್ಯ ಅದ ಈಗ ನೋಡಿದಿಲ್ಲ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಆದ್ ಬಂಗಾರ ಒಂದ ತೋಲಿಗೆ.
ಅಬ್ಬು ಬಂಗಾರನದು ಏನ್ ಮಾಡ್ಬೇಕಪ್ಪ ಬಂಗಾರ ತಗೊಂಡು
ಅಲ್ಲ ನೀನ್ ನೀ ಹೆಂಗ ಹೇಳ್ತಿಲ್ಲ. ಅವ ಅವ್ರ ಮಾಡ್ಕೋರ್ ಅ ಹೋಗೋರು ಹಿಂಗ ಅಂತಾರಾನ
ಹ್ಮ್ ಮೂಡೋ ಬರಬರ್
ಬಂಗಾರ ಹಾಕ ಇಲ್ಲದ್ರ ಮಾಡ್ಕೊಲ್ಂತಾರ ಅವ್ರ
ಹೌದಣ ಬರಬರಾರ
ಹ್ಮ್ ಏನ್ ಮಾಡ್ಕೊಂಡಿಯ ಈಗ ಒಂದು ಒಂದ್ ಲಕ್ಷದ ಐವತ್ ಸಾವಿರ ಆದ ಒಂದ್ ಎರಡ್ ಮೂರ್ ತೊಲಿ ತಗೊಂಡ್ ಇಟ್ಕೋಬೇಕು ಆಮ್ಯಾಗ ತುಟ್ಟಯತಂದ್ರ ಮತ್ತ ಎರಡ್ ಮೂರ್ ಲಕ್ಷ ಆಯ್ತ ಅಂದ್ರ ಏನ್ ಮಾಡದ ಮತ್ ತಗೋದ ಆಗಲ್ಲ ಏನ್ ಆಗಲ್ಲ
ಹೌದಣ ಅದ ಹೆಣ್ಮಗಳು ಮಗಳು ಮನೆ ಮಗಳು ಕೊಳ್ಳರಾದ ವರದಕ್ಷಿಣೆ ಕೊಡ್ಬೇಕು ಮತ್ತ ಅವ್ರಿಗೆ.
ಮತ್ಗ ಇಪ್ಪತ್ ವರ್ಷ ಸಾಕಿರ್ತವಲ್ ಅದ್ ಅವ್ರಿಗೆ ಎಷ್ಟ್ ಖರ್ಚ ಆಗ್ತದ. ಅದರ ನಾವು ನಾ ನಾವು ತಿನಿಸ ಕ್ಯಾಸ ಕಾರ ಮಾಡಿ ಮತ್ತ್ ಬೆಳಸಿದವು ಚಲೋ ಹುಡುಗಿ ಕೊಡ್ತೀವಿ. ಚೊಲೋ ತಿನ್ಸಿ ಗಿನ್ಸಿ ಬೆಳಸಿ. ಹುಡುಗಿ ಕೊಡ್ತೀವಿ ಅವ್ರು ಏನ್ ಮಾಡತೆ ಹತಾರ ಅಲ್ಲಿ ಮನ್ಯಾಗ ಹೋಗಿ ನಾನ್ ಕೆಲ್ಸಾನೇ ಮಾಡಕ್ ಹಚ್ಚಲ್ಲ ಇಲ್ಲಿ ಅವ್ರರು ಹೋಗಿ ಮುಸರಿ ತಿಕ್ಕೋದು ಬಟ್ಟಿ ಒಗ್ಗೆದ ಅವ್ರ ಎಲ್ಲ ಕಸ ಬಳ್ಯದ ಅದೇ ಹಚ್ತಾರ.
ಹೌದಳ ಬರಬರಿ ಅದ
ಅಷ್ಟು ಚಲೋ ಸಾಕಿ ಇರ್ತಿ ಅವ್ರಿಗೆಗ ಹೋಗ ಕಸ ಬಳ್ಳಾಕ ಹಚ್ತಾರ ಅಂದ್ರ ಮತ್ತ ಬಂಗಾರ ಬೇಕು ಚಲೋ ಚಲೋ ಟಿಜರಿ ಬೇಕು ಚಲೋ ಚಲೋ ಆಂಡ್ಯಾ ಬಾಂಡ್ಯಾ ಅವು ನೀವು ಕಲ್ಸಿ ಅದೊಂದು ಎರಡ್ ಲಕ್ಷ ಬರ್ತದೆ.
ಹೌದ್ ಬರ್ತಣ ಮ ಮದ್ವೆದ ಒಂದ್ ಇಷ್ಟ ಬರ್ತದ.
ಏ ಬರ್ತದ ಮತ್ ಆಕಡಿ ಇಕಡಿ ಅವ್ರಗ್ ಬಟ್ಟಿ ಮಾಡು ಇವ್ರಗ್ ಬಟ್ಟಿ ಮಾಡ ಸಣ್ಣವಗ ಮಾಡ ಕಾಕಗ ಮಾಡ. ದೊಡ್ಡಪ್ಪ ಮಾಡ ಇಥವ್ರ ಅವ್ರಿಗೆ ಇವ್ರಗ್ ಮಾಡಾಕ ಜಗ್ಗಿ ಆಗಿಬಿಡತದ
ಹೌದ ಬರೀ ಮಂದಿಗೆ ಮಾಡದ ಆಗೇದ ಜೀವನನೆ.
ಹಾ
ಹಲೋ ಹಲೋ ಅಣ್ಣ ಕೆಳ್ಸ್ತ ಕೆೇಳಸ್ತದಾ
ಕೇಳಕ್ ಆತದ ಕೇಳಕ್ ಆತದ
ಹಲೋ
ಹಾ ಕೇಳಕ್ತದ
ಹಾ ಕೆಳಕುತ್ತಣ್ಣ ಈಗ ಕೆಳಕುತ್ತಳಪಾ
ಯಾಕಪ್ಪಾ ಏನಾಯ್ತ ನೀನ್ನನ್ ಸ್ಪೀಿಕರ್ ಮ್ಯಾಗ ಕೈ ಬಿಟ್ಟಿವೆನ್
ಹ ಇವ ಎಲ್ಲಾರ ಸಂಖ್ಯಾ
ಹಂಗೆ ಇದಕ್ಕೋ ಏನ ಒಂದ್ ಈಗ ಸ್ವಲ್ಪ ಹುಡ್ಗಿ ನೋಡಕತ್ತಾರಂತ ಅವನಿಗನ್ ಮನ್ಯಾಗ ಅವಂದು ವಯಸ್ಸಯ್ತು ಏನ್ ಮಾಡ್ತಪಾ ಅವಂದು್ ಲಕ್ಷ
ಲಗ್ನ ಮಾಡ್ತಾರಂತ ಹ ಹಾ ಯಾವಊರಾಗ
ಲಗ್ನ ಲಗ್ನಣ ಆಕತ್ತ ನ ಅವನ್ ನೋಡಕತ್ತಾರ ಹುಡುಗರು ಮನೆೆಯ ಹೇ ಊರಿಗೆ ಹೋಗಿದ್ರ ಅವ್ರ ಹುಗಿ ನೋಡ ಆದ
ಹ್ಮ
ಹುಡುಗಿ ನೋಡಕ್ ಹೋಗಿದ್ರೆ ಸ್ವಲ್ಪ ಯಾಕ ಸ್ವಲ್ಪ ದಮ್ಮ ಆಳಂತ ಹೊಲ್ಂದವ ಎಂತ ಹುಡುಗಿ ಮಾಡ್ಕೊಂತಾನೇನ ಅವ
ಅಟ್ಟೆ ಎರನು
ಮತ್ತ್ ಬಾರೆ ಕಡೆಗೆ ಹಓದ್ತಾರಂತ ನೋಡ ಕೆ ಈ ಏನನ್ ಚಕ್ಕೆೆ ಹುಡುಗಿಯರು ನೋಡಕ ನ್ ಪಾಸೆ ಮಾಡಲ್ಲ ಏನ್ ಒಂದನ್
ಹೌದಣ
ಮತ್ತೆನ್ ನಿಂದೇನ್ ಏನ್ ಏನ್ ಮಾಡಕೈತಿ ಈಗ ಹೊಲಕ್ ಹೋಗಿದೆನ್
ಹಾ
ಹ್ಮ್ ಏನ್ ಮನೆ ಹತ್ತೆ ಹಕಿರಲ್ಲ ಹೆಂಗ್ ಬಂದದ
ಅತ್ತ ಚೊಲವಂದಣ ಬೀಜ ಭಾರಕೋಟ್ಟ ಇಬಳಣ
ಹಾ ಹೇಳಿದಲ್ವ ನಾನು ಮೊನ್ನೆ ಅ ನ ನಾವೇ ಹಾಕ ನಿನ್ ವಯ ಅಂದಿಲ್ಲಾ ಹಾ ಬಾರಿ ಆವ ಮೊನ್ನೇ ಓದ ವರ್ಸನ ಅದೇ ಹಾಕಿದೆ ಏನಿಲ್ಲ ಅಂದ್ರೆ ಒಂದ್ ಎಕರೆಕ ಎಷ್ಟ ಬಂದದ ಅ ಹದಿ ನೈದು ಕ್ವಿಂಟಲ್ ಬಂದದ ಒಂದ ಎಕಿರಾಕೆ
ಹೌದಣ್ಣ ಈ ಬಾರಿ ನಮ್ದನ್ ಬರ್ತಣ ಐದು ಹದ್ನೈದ ಆಕ ಹದ್ನೈದ ಮ್ಯಾಗ ಬರ್ತಾಣ್ಣ
ಹ್ಮ್ ಬರಬರ ಅವ ಹೇಳಿ ಕೊಟ್ಟನಾನನ ನಾನು ಅವನ್ ಬಲ್ಲೆ ತಂದೀನಿ ನಿನಗನು ಅಲ್ಲೆ ಕೊಡ್ ನೋಡ ಅಂಗಡೆಗ್ ಇದನಲ್ಲ
ಹಾ ಹಾ ಅವನೇನಾನು ಹ ಇನ್ನ ಒಂದುಸಿದ್ರ ಏಳಾಗ
ಹಾ ಮುಂದಿನವರಸ ಹಾಕಮಂತಿ ತಗೋ ಈಗ ಎಲ್ಲಾ ಎರಡ್ ಮೂರ್ ತಿಂಗಳ ಆಯ್ತ ಅವ್ನ ಬಲ್ಲೆ ಹೋಗಮ್ ಮುಂದಿನ ವರ್ಸ ಅಲ್ಲೇ
ಇಲ್ಲಣ್ಣ ಮತ್ ಹ ಮತ್ ಸಿಗಲಿಕ್ಕಂದ್ರೆ ಏನ್ ಮಾಡ್ತವೋಣ ಬೀಜ
ಏ ಇಲ್ಲ ಸಿಗ್ತಾವ ಗ್ಯಾರಂಟಿ ಮನ್ಷ್ಯನ ಅವ ಅವ್ನಗ್ ಹೇಳ್ಕಂತನ ಎಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಂದ್ ಬಿಡಪ್ಪ ಮುಂದಿನ ವರ್ಷ ಇನ್ನೊಂದ್ ಸ್ವಲ್ಪ ಜಾಸ್ತಿ ತಂದ್ಬಿಡು ನೀವ ಒಂದೆರಡು ನಾಕ್ ಎಕರೆ ಹಾಕಿ ನಾವ ಒಂದು ಐದ ಆರ್ ಎಕರೆ ಹಾಕಿ ಅಂದ್ಬಿಡ್ ನೀ ಇನ್ನೊಂದ್ ಸ್ವಲ್ಪ ಮಾಡಿ ಬಿಡಮ
ಹಾ ಮಾಡಿ ಬಿಡಮ್ ಅದ್ ನಮ್ ಬಾಜದಲ್ಲ ಅದು ಮಾಡೋಣ
ಏನ
ಅದ್ ನಮ್ಮ ಬಾಜು ಇಲ್ಲ ಹೊಲ
ಅದ್ ಹಾಕೆಂ ಬಿಡು ಅವ್ನ್ದು ಇಂದ ಯಾರ ಇದ್ನಲ್ ಅವ ಹೆಸ್ರೇನ ಒಂದು
ಹಾ ಇವ ಯಾರಪಾ ಎಲ್ಲಪ್ಪ
ಎಲ್ಲಪ್ಪ ನಾಟಕೆ ಮಾಡುವ ಸ್ವಲ್ಪ ನಂದ ಬೇರೆ ಕೆಲ್ಸ ಬಂತ ನಿನಗೆ ಅಚ್ಚತ್ನ ತೋನಿನಗೆ ಇಂದಗಡೆ
ಹಾ ಆಯ್ತ ತಗೋ ಅಣ್ಣ
ಹ್ಮ